ಹಲೋ ಹಾ ಆಯ್ತು ನಿಮ್ದ ಆಯ್ತಾ
ಹಣ ನಮದು ಆಯ್ತ
ಹ್ಮ್
ಅದೇ ಈಗ ಎಲೆಕ್ಟ್ರಿಕಲ್ತ ಅಲ್ಲಿ ಓದ್ತಾ ಇದಾರೆ ನನ್ ತಮ್ಮ ಒಬ್ಬ
ಹಾ ಹಾ
ಗ ಅವನ್ನ ಮುಂದಕ್ಕೆ ಏನ್ ಕೆ ಪಿ ಟ ಸಿಲ್ಲಿ ಕಳ್ಸದ ಯಾವ್ದು ಕಳಸೋದು ಅಂತ ಇದ ಮಾಡ್ತಾ ಇ ಹ್ಮ್.
ಹ ಈಗ ಅರ್ಜಿ ಬಿಟ್ಟವ್ರೆ ಕೆಪಿ ಟ ಸಿ ಎಲ್ಲಿಗೆ ಜೂನಿಯರ್ ಪವರ್ ಮ್ಯಾನ್ ಅಂತ. ಅದಕ್ಕ ಅರ್ಜಿ ಹಾಕಿ.
ಹ್ಮ್.
ಅತು ಅದಕ್ ಅರ್ಜಿ ಏನೇನ್ ಬೇಕಪ್ಪಾ ಅಂದ್ರೆ.
ಹ್ಮ.
ಆ ಫಸ್ಟ್ ಇಂದ ಟೆಂತ್ ವರೆಗೂ ಇದು. ಸ್ಕೂಲ್ನ್ನು ಶಾಲಾ ದಾಖಲಾತಿ.
ಹ.
ಮತ್ತೆ ಅಣ್ಣಾ ರೂರಲ್ ಹದಿದ್ರೆ ರೂರಲ್ ಅಂದ್ರೆ. ಒಂದರಿಂದ ಟೆಂತ್ವರೆಗೂ ಹಳ್ಳಿಯಲ್ಲಿ.
ಹ.
ಓದಿದ್ರೆ ಅದಕ್ಕಂತ ಒಂದ್ ಸರ್ಟಿಫಿಕೇಟ್ ಬರುತ್ತೆ.
ಹ.
ಾನ್ ಸರ್ಟಿಫಿಕೇಟ್ ಬರ್ಸ್ಬೇಕು.
ಹ.
ಮತ್ತೆ ಒಂದರಿಂದ ಟೆಂತ್ ವರೆಗೂ ಏನಾದ್ರೂ ಅವನು ಹಳ್ಳಿಅಲ್ಲಿ ಓದಿ. ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ.
ಹ.
ಹ ಅದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತ ಬರುತ್ತೆ.
ಹ.
ಅದನ್ನೊಂದ ತರ್ಸಿ.
ಹ.
ಹ್ಮ್ ರೂರಲ್ ಸರ್ಟಿಫಿಕೇಟ್ ಒಂದು ಕನ್ನಡ ಸರ್ಟಿಫಿಕೇಟ್ ಒಂದು ಮತ್ತೆ ಶಾಲಾ ದಾಖಲಾತಿ ಒಂದು. ಆಮೇಲೆ ಮತ್ತೆ ಇಷ್ಟೆಲ್ಲ ತಂದು ಡಾಕ್ಯುಮೆಂಟ್ಸ್ ಟಂತ್ ಮಾಸ್ ಕಡ್ ಟಂತ್ ಮೆನು.
ಒರಿಜಿನಲ್ ಬೆೇಕಾ.
ಇಲ್ಲ ನಡೆಯತ್ತೆ. ಮಾಸ್ ಕಾರ್ಡು ಅದೆಲ್ಲ ತಗೊಂಡು ಹೋಗಿ ಅಪ್ಲೈ ಮಾಡಸ್ಬೇಕು.
ಅಪ್ಲೈ ಮಾಡಿಸತಾಗ. ಹಲೋ.
ಹಾ.
ಅಪ್ಲೈ ಮಾಡಸ್ಬೇಕಾದ್ರೆ ಇ ಎಷ್ಟೋ ಫೀಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್.
ಹ ಅಪ್ಲಿಕೇಶನ್ ಫೀಸಾ.
ಹಾ ಅದನ್ನ ನೀವು ಪೋಸ್ಟ್ ಆಫೀಸಲ್ಲಿ ಕಟ್ಬೇಕು.
ಹಾ ಆದರೆ ಅಪ್ಲಿಕೇಶನ್ ಆಗಸೋದೆಲ್ಲ ಪೋಸ್ಟ್ ಆಫೀಸಲ್ಲೇ ಅನ ನಾವು.
ಇಲ್ಲ ಇಲ್ಲ ಮಾಮೂಲಿ.
ಹ ದೂಡ್ಕಟ್ಟ ಪೋಸ್ಟ್ ಆಫಿಸ ಅಲ್ಲಿ ಹ್ಮ್.
ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಕಟ್ಟಿ.
ಹಾ.
ಹ್ಮ್ ಆಮೇಲೆ ಅಷ್ಟೇ ಅಷ್ಟು ಪ್ರೊಸೀಜರ್ ಇದು ಏನೋ ಅಪ್ಲಿಕೇಶನ್ ಹಾಕದು.
ಹ್ಞ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು. ಹ್ಮ ಸಾಕ ಟ್ಟೆಂತು ಹ್ಮ್.
ತರರುತ್ತೆ ಆಮೇಲೆ ಸ್ವಲ್ಪ ದಿವ್ಸ ಆದ್ಮೇಲೆ ಶಾರ್ಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ.
ಹ.
ಶಾರ್ಟ್ ಲಿಸ್ಟ್ ಹೆಂಗೆ ಅಂದ್ರೆ ಈಗ ಟೆನ್ ಪರ್ಸೆಟೇಜ್ ಜಾಸ್ತಿ ಯಾರ್ದ ಇತ್ತ ಅವಿಗೆ ಮಾತ್ರ ತಗೊಂಡು ನೀವು. ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಶಾರ್ಟ್ ಲಿಸ್ಟ್ ಬಿಡುಗಡೆ ಮಾಡಿ ಅವರು ನಮ್ಮ ಫೋನಿಗೆ ಮೆಸೇಜ್ ಕಳಿಸ್ತಾರೆ.
ಹ ಅದು ಫಿಸಿಕಲಿಗೆ ನಾವು ಕಾಂಪಿಟೇಟ್ ಮಾಡಕ್ಕೆ ಹಾ.
ಮೆಸೇಜ್ ಕಳಸಿದಾಗ ಸ್ವಲ್ಪ ದಿವಸ ಆದ್ಮೇಲೆ ಹಾಲ್ ಟಿಕೆಟ್ ಬರುತ್ತೆ
ಹಾ
ಏನಕ್ಕೆ ಫಿಸಿಕಲಿಗೆ
ಹಾ
ಹಾಲ್ ಟಿಕೆಟ್ ತಗಸ್ಕೊಂಬಬಿಟ್ಟು ಫಸ್ಟ್ ನೋಡ್ಬಕ್ ಡೌನ್ಲೋಡ್ ಮಾಡ್ಕೊಕ್ ಕಾಲ್ ಟಿಕೆಟ್ ಅದು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಾರೆ
ಹ್ಮ
ಅದ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಎಲ್ಪ್ ಯಾವ ಪ್ಲೇಸ್ರ್ ಆ ಪ್ಲೇಸ್ಗೆ ಹೇಳಿದ್ದ ಟೈಮಿಂಗ್ಸ್ಗೆಿನ
ಹಾ
ಅರ್ಧ ಗಂಟೆ ಮುಂಚೆ ಹೋಗ್ಬೇಕು
ಅದೇ ಪಾರ್ಟಿಸಿಪೇಟ್ ಮಾಡಕೆ ಫಿಸಿಕಲ್ ಅಲ್ಲಿ ನಾವು ಹ
ಇವಾಗ ಫಿಸಿಕಲ್ ಅಲ್ಲಿ ಅರ್ಧ ಗಂಟೆ ಮುಂಚೆ ಹೋಗಕ್ ಮತ್ತೆ ನಮ್ದು ಹೇಳಿದ್ವಲ್ಲ ಈಗ ಆಧಾರ್ ಕಾರ್ಡು ಟೆಂತ್ ಮಾಸ್ ಕಾರ್ಡು ಕ್ಯಾಶ್ ಇನ್ಕಮ್ಮು ಫೋಟೋ ಹ ಮತ್ತೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ ಮತ್ತೆ ನಾವು ಫೀಸ್ ಕಟ್ಟರ ರೆಸಿಪ್ಟು
ಹಾ
ಹ ಮತ್ತ ಇಂದು ಏನೇನ್ ಸರ್ಟಿಫಿಕೇಟ್ ಇದೆ ಅದ್ನೆಲ್ಲ ಎರಡೆ ಎರಡು ಸಟ್ಟು ಜೆರಾಕ್ಸ್ ಮಾಡಿಸಕ ಅಂತ ಹೋಗಕ್ ಹ ಒರಿಜಿನಲ್ ತ ಹೋಗಬೇಕು ಜೆರಾಕ್ಸ್
ಹಾ
ಓ ಜೆರಾಕ್ಸ್ ಏನಕಪ್ಪಾ ಅಂದ್ರೆ ಅಲ್ಲಿ ಅವ್ರೊಂದ್ ಸೈಡ್ ಇಟ್ಕೊತಾರೆ
ಹಾ
ವು ಇನ್ನೊಂದ ಸಟ್ಟು ನಮ್ಮ ಹತ್ರ ಇರುತ್ತೆ ವರ್ಜಿನಲ್ ತೋರ್ಸ್ಬೇಕ ಅವ್ರಿ
ಹ್ಮ್
ಹ್ಮ್
ಅಲ್ಲಿ ಫಿಸಿಕಲ್ ಅಲ್ಲಿ ಏನೇನು ಇದ ಇರ್ ಏನೇನ್ ಮಾಡ್ಬೇಕು ನಾವು
ಫಿಸಿಕಲ್ ಬಂದ್ಬಿಟ್ಟು ಈಗ ನಾಲ್ಕು ಐದ್ ಇರುತ್ತೆ ಐದ್ರಲ್ಲಿ ಮೂರ್ ಪಾಸ್ ಆಗು
ಯಾವ್ದ್ದ್ ಇರುತ್ತೆ
ಫಸ್ಟ್ ಅಂತೂ ಕಂಬ ಹತ್ಬೇಕ್ಕು
ಅಲ್ಲ ಎಡ್ಕಂಬಾ
ಹ ಲೈಟ್ ಕಂಬ ಹತ್ಪಕ್ಕು ಅದೇ ಅ ಯಾವ ಹತಾರಪ್ಪ ಅಂದ್ರೆ ಕೆಳಗೆಲ್ಲ ಫುಲ್ಲ ಸೇಫ್ಟಿ ಇರುತ್ತೆ
ಹಾ
ಸೇಫ್ಟಿ ಇರುತ್ತೆ ಕೆಳಗ್ ಬಾೆ ಇರುತ್ತೆ ಬೆಡ್ ಕಟ್ಟತಾರೆ ಮತ್ತತ್ ನಮಗ್ ಏನಾದ್ರು ಬಿದ್ರೆ ಬಹಳಷ್ಟು ಜನ ಇರ್ತ ನೋಡ್ಕಿನಕ್ ಅಲ್ಲಿ
ಹ
ಮತ್ತ ಬಿದ್ರೆ ಒಂದು ಹದ್ೈದರಿಂದ ಇಪ್ಪತ್ತು ಜನ ನಮಗೆ ಕೆಳಗೆ ಎದ್ ಬಲ ಎಲ್ಲಾ ಇಡ್ತಾನೆ ಇರ್ತಾರೆ
ಹ ಅದು ಇಷ್ಟೇ ನಿಮ್ಷದಲ್ಲಿ ಹತ್ಬೇಕಂತ ಏನಾದ್ರು ಇದೆಯಾ ಹೆಂಗೆ
ಸಿಲ
ಹ್ಮ್
ಫುಲ್ಲು ಅದನ್ನ ಹತ್ಬೇಕು ಹೊತ್ಬಿಟ್ಟು ಫುಲ್ಲು ಕ್ರಾಸಾರ ಅಂತ ಇರುತ್ತೆ
ಹಾ
ಕ್ರಾಸಾರ ಮುಟ್ಬಿಟ್ಟು ಆಮೇಲೆ ಅದು್ ಸ್ವಲ್ಪ ಹೊರ್ತ ಅಲ್ಲಿ ಕ್ರಾಸಾರ ಮೇಲೆ ಇದ್ದು ಆಮೇಲೆ ಕೆಳಗಿಳಿಬೇಕು
ಹಾ
ಅವ್ರು ಹೇಳ್ತ ಅರ್ಧ ಹತ್ತಿದ್ದ ದಂಕಾಲ ನಿಮಗೆ ನಾರ ಅವ್ರರು ನೋ ನಿಮ್ದ್ ಆಕ್ಟಿವಟೀಸ್ ನ ನಿಮ್ ಕೈಲಿ ಆಗುತ್ತಾ ಆಗಲ್ಲ ಅಂತ ಗೊತ್ತಾಗ ಬಿಡುತ್ತೆ ಅವ್ರರಿಗೆ ಆಗ್ಲಿಲ್ಲ ಅಂದ್ರೆ ಅವರು ಫೋರ್ಸೆ ಮಾಡಲ್ಲ ಇಳಿರಿ ಅಂತ ಹೇಳ್ತಾರೆ
ಹಾ
ಇಲ್ಲ ಆದ್ರೆ ಅದ್ ನಿಮ್ಮ ಇದು ಆದ್ರೆ ಹತ್ಬೋದು.
ಹ.
ಹ್ಮ್ ಅದಾದ್ಮೇಲೆ ನೆಕ್ಸ್ಟ್ ಅದ ಅದಾದ್ರ. ಮುಂದಲಿಕ್ಕೆ ಮುಂದಿನ ನಾಲ್ಕು ಫಿಸಸಿಕಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡಕ ಅದು.
ಹಾ.
ಅದ್ರಲ್ಲೇ ಫೇಲ್ ಆದ್ರೆ ನೀವು ಫೇಲ್ ಅಂತ.
ಹ್ಮ್ ಈಗ ಅದಕ್ ಹತ್ಬೇಕಂದ್ರೆ ನಾವು ನಾರ್ಮಲ್ ಆಗಿ ಯಾವತರ ಟ್ರೈನಿಂಗ್ ತಗೋಳದ ಹಳ್ಳಿ ಸೈಡ್ ಅಲ್ಲಿ.
ಹಳ್ಳಿ ಸೈಡ್ ಅಲ್ಲಿ ಈಗ ಅದಕ್ಕಂತನೇ ಕೋಚಿಂಗ್ ಸೆಂಟರ್ಸ್ ಎಲ್ಲ ಇವೆ.
ಹಾ.
ಧಾರವಾಡ ಕಾರವಾರ ಅಲ್ಲೆಲ್ಲಾ ಕೋಚಿಂಗ್ ಸೆಂಟರ್ಸ್ಗಳಿವೆ ಅದಕ್ಕಂತಾನೆ.
ಹಾ.
ಹ್ಮ್ ಅಲ್ಲಿ ಹೋಗ್ಬಿಟ್ಟ ಕೋಚಿಂಗ ಒಂದ್ ತಿಂಗಳ ಏನೋ ಕೋಚಿಂಗ್ ಸೇಂಟ್ ಕೋಚಿಂಗ್ ಕೊಡ್ತಾರ ಅವರು ಯಾವ್ ತರ ಹತ್ಬೇಕು ಮತ್ ಯಾವ ತರ ಸ್ಕಿಪ್. ಪಿಂಗ್ ಆಡ್ಬೇಕು.
ಎಲ್ಲ ಫಿಸಿಕಲ್ಲೇ ಟ್ರೈನಿಂಗ್ ಅಲ್ಲಿ.
ಹಾ ಎಲ್ಲಿ ಟ್ರೈ ಟ್ರೈನಿಂಗ ಅಲ್ಲಿ ಕೊಡ್ತಾರೆ ನಾ. ಓಕೆ ಕೋಚಿಂಗ್ ಸೆಂಟ್ರಲ್ಲಿ ಅಲ್ಲಿ ಅವ್ರು ನಮಗೆ. ಟ್ರೈನಿಂಗ್ ಕೊಡ್ತಾರೆ ಯಾವ್ಯಾವ ತರ ಮಾಡ್ಬೇಕು ಅಂತ.
ಹ್ಮ್.
ಹೋದ್ರೆ ಒಳ್ಳೇದು ಹೋಗ್ಲಿಲ್ಲ ಅಂದ್ರೆ ಈಗ ಮನೆಲ್ಲೆ ನೀವೆಲ್ಲ ಬರುತ್ತೆ ಅಂದ್ರೆ ಏನು ಹೋಗೋ ಅವಶ್ಯಕತೆ ಇರಲ್ಲ.
ಹಾ.
ಹಾ ಈಗ ನೀವ ಏನ ಹಳ್ಳಿ ಹುಡುಗ್ರಾದ್ರೆ ಆರಾಮ್ಸೆ ಒಂದ್ ಮರ ಎಲ್ಲಾ ಹತ್ತಿರ ರೂಡಿ ಇರುತ್ತೆ.
ಮರ ಹತ್ತಿರ ಆರಾಮ್ಸೆ ಲೈಟ್ ಕಂಬ ಹತ್ಬಹುದು ಸ್ವಲ್ಪ ಏನು ಹುಷಾರಾಗ ಹತ್ಬೇಕು ಅಷ್ಟೆ.
ಈಗದ್ರಲ್ಲಿ ಮಿಸ್ ಆಗ ಸ್ಕಿಡ್ ಆಗ್ಬಿಟ್ಟು ಇಲ್ಲ ಕಾಲ್ ಕೊಯ್ಕೊಂಡ್ ಅದು ಏನಾದಾರರು ಆಗ್ಬಿಟ್ರೆ.
ಆಗತ್ತ ಅವೆಲ್ಲ ಮಾಮಲಿ.
ನಾವು ಬರಿ ಕಾಲ ಹಂಗೆ ಆತಕ್ಕಲ್ಲ ಸಾಗ ಸಿಗ ಸಾಕೊಂಡಿ ಆ.
ಇಲ್ಲ ಇಲ್ಲ ಬರಿ ಕಾಲಲ್ಲಿ ಹತ್ಬೇಕು.
ಹಾ.
ಹ್ಮ್.
ಮತ್ತೆ ಅದ್ ಬಿಟ್ಟು ಬೇರೆ ಇನ್ಯಾವ್ಯಾವು ಇದ್ದಾವೆ.
ಅದಾದ್ಮೇಲೆ ನೆಕ್ಸ್ಟ್ ರನ್ನಿಂಗ್ ಬಿಡ್ತಾರೆ.
ಎಷ್ಟು ಮೀಟ್ರೂ ಹೊ.
ಹಾ ರನ್ನಿಂಗ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಅದ್ ಹದಿನಾರು ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಅವಾಗ. ಆವಾಗ ಬೇಕಾದ್ರೆ ನೀವು ಶೂ ಹಾಕೋಬಹುದು ಇಲ್ಲ ಗ್ಲೂಕೋಸ್ ಕೊಡ್ತಾರೆ. ಅವರೇ ಗ್ಲುೂಕೋಸ ವಾಟ್ರು ಆಗ್ಲೆ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ.
ಎರೆಡ್ ಮೀಟರು ಒಂದೇ ರನ್ನಂತ.
ಹ.
ಹಂಡ್ರೆಡ್ ಮೀಟರ್ ಮಾತ್ರನೇ ಇರೋದು.
ಅಲ್ಲ ಇನ್ನು ಇವೆ ಹಂಡ್ರೆಡ್ ಮೀಟರು ಫೋರ್ಟಿ ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಈಗ ನಾನ್ ಹೇಳದ ನೆಕ್ಸ್ಟ್ ನಾಲ್ಕರಲ್ಲಿ ಎರಡು ಪಾಸ್ ಆದ್ರೆ ಸಾಕು. ಇದು ಕಂಪ ಕಂಪಲ್ಸರಿ ಇದು ಕಂಪಲ್ಸರಿ ಪಾಸ್ ಆಗ್ಲೇಬೇಕು.
ಎರಡು
ಹಾ.
ಆಮೇಲೆ ಹಂಡ್ರೆಡ್ ಮೀಟರ್ ಕಂಪ್ಲೀಟ್ ಮಾಡಿದ್ರು ಮುಂದೆ ಹೋಗ್ತರ ಕಂಪ್ಲೀಟ್ ಫೋರ್ಟಿ ಸೆಕೆಂಡ್ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ. ಹೋಗ್ತೇರ.
ಹಾ
ಹಂಡ್ರೆಡ್ ಮೀಟರ್ ಆದ್ಮೇಲೆ ಮತ್ತೆ ಸ್ಕಿಪಿಂಗ್ ಮತ್ತೆ ಒಂದ್ ಐದ್ ನಿಮಿಷ ಬ್ರೇಕ್ ಕೊಡ್ತಾರೆ. ಮತ್ತೆ ಸ್ಕಿಪ್ಪಿಂಗ್ ಕರೀತಾರೆ.
ಸ್ಕಿಪಿಂಗ್ ಯತಾರ.
ಸ್ಕಿಪಿಂಗು ವನ್ ನಿ‍ಮಿಷಕ್ಕೆ ಫಿಫ್ಟಿ ಸ್ಕಿಪಿಂಗ್ ಆಡ್ಬೇಕು.
ಹಾ
ನಿಮಿಷದಲ್ಲಿ ಫಿಫ್ಟಿ ಆಡ್ಬೇಕು ಅದೇನ್ ಏನ್ ಫಾಲ್ ಇ ಫಾಲಏನ ಇಲ್ಲ.
ಹ್ಮ
ಆಗುತ್ತೆ ಅಂತ ಗೊತ್ತ.
ಹ್ಮ್ ಹ್ಮ್
ಈತರ ಮಾಡ್ರಿ ನೀವು್ ಆಟದಿಂದ ಹೂರಕೆ ಅಂತ ಹೇಳ್ತಾರಲ್ಲ ನಿಲ್ಸ್ಬಿಟ್ಟು ಆಡ್ಬೋದು ಒಂದ ನಿಮಿಷಕ್ಕೆ ಫಿಫ್ಟಿ ಸ್ಕಿಪಿಂಗ್.
ಹ್ಮ ಅದು ಟೈಮರ್ ಅದ್ರಲ್ಲೇ ಇರತ್ತಾ ಸ್ಕಿಪ್ಪಿಂಗ್ ಅಲ್ಲಿ. ಕೌಂಟ್ ಆಗುತ್ತೆ ನಾವವು ಎಷ್ಟ ಹೊಡ್ತಿದೀವಿ ಅಂತ.
ಇಲ್ಲ ಇವರು ಕೌಂಟ್ ಮಾಡ್ತಾರೆ ಎಕ್ಸ್ಟರ್ನಲ್ಸ್ ಇರ್ತಾರೆ ಅದಕ್ಕಂತ. ಇವರು ಕೌಂಟ್ ಮಾಡ್ತಾರೆ.
ಹ್ಮ್
ಇದಾದ್ಮೇಲೆ.
ಅದಾದ್ಮೇಲೆ ಮತ್ತೆ ಶಾರ್ಟ್ ಪುಟ್.
ಹಾ
ಅದು ಎಂಟು ಕೆ ಜಿ ಇರ್ತದ ಸೆವೆನ್ ಮೀಟರ್ ದೂರ ನಾವು ಎಸಿಬೇಕು.
ಹಾ
ಅದು ಯಾವಥರ ತ್ರೀ ಅಟೆಂಪ್ಟ್ಸ್ ಇರ್ತ ಅದಕ್ಕೆ. ಶಾರ್ಟ್ಪಟ್ ತ್ರೀ ಅಟೆಂಪ್ಸ್ ಒಂದಂದು ಅಟೆಂ್ಟಟ್ ಎಸ ಒಂದು ಅಟೆಂಪ ಗೆ ನೀನು ಸೆವೆನ್ೀರ್ ಎಸ್ ಅಂದ್ರೆ. ಓಕೆ.
ಇಲ್ಲ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಎಸೋಕಲ್ಲ ತರ್ಡ್ ಅಟೆಂ್ಟ್ ಅಲ್ಲಿ ಎಸಿದ್ರೆ ಅದ ಕನ್ಸಿರ್ ಮಾಡ್ತಾರೆ. ಶಾರ್ಟ್ ಪಟ್ಟಿಗೆ ತ್ರೀ ಅಟೆಂಪ್ಟ್ಸ್ ಇರುತ್ತೆ. ಆಮೇಲೆ ಏಟ್ ಅದಾದ್ಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಬಿಟ್ಟು ಏಟ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ.
ಹ್ಮ
ಅದು ಮೂರು ನಿಮಿಷ ಟೈಮು.
ಹಾ
ಹಾ ಅದುದೆಲ್ಲ ಡೆ ಆದೇಲೆ ಈಗ ನಿದೊನಂದು ಫಿಕಲ್ ಆಕ್ಟಿಟ ಕಂಪ್ಲೀ ಆಗ್ತಿದೆ ಅ ಕೇಳ ವಡಿಯೋ ರೆಕಾರ್ಡಿಂಗ್ ಇರುತ್ತೆ.
ಕದು
ಅಂದ್ರೆ ಈಗ ಪ್ರೂಫು ಈಗ ಈಗ ಯಾರಾದ್ರರು ಈಗ ಅಕಸ್ಮಾತ್ ಈಗ ನಾವವು ಇಲ್ಲ ನಮ್ ಕಂಪ್ಲೀಟ್ ಆಯತಿ ಅಂತ ಗಲಾಟೆ ಮಾಡ್ಬೋದು‌.
ಹ್ಮ್ ಹ್ಮ್
ಈಗ ಎಲ್ಲದಕ್ಕೂ ವಿಡಿಯೋ ಪ್ರೂಫ್ ಇರುತ್ತ ಈಗ ನೀನು ಈ ಕಂಪ್ಲೀಟ್ ಈ ರಿಂಗ್ ಕಂಪ್ಲೀಟ್ ಆಯ್ತು ಅದ್ರಗ್ ನೀನ್ ಪಾಸ್ ಆದ್ರೆ
ಹಾ
ನಮಗೊಂದ್ ನಂಬರ್ ಕೊಟ್ಟಿತ್ತಾರೆ ಚಾರ್ಸಿ ನಂಬರ್ ಅಂತ.
ಹಾ
ಇದು ನಾನು ಇಂತ ನಂಬರ್ನ ಹುಡುಗ ನಾನು ಏಟ್ ಹಂಡ್ರೆಡ್ ಮೀಟರ್ ನ ಯಶಸ್ವಿಯಾಗಿ ಇಷ್ಟು ನಿಮಿಷದಲ್ಲಿ ಓಡಿರುತ್ತ ತೇನೆ.
ಹಾ
ವಿನ್ನೂರ್ ಅಕಸ್ಮಾತ್ ಓಡಿದ್ರೆ.
ಹ ಹ
ಇಲ್ಲ ಓಡಿಲ್ಲ ಅಂದ್ರೆ ನಾನು ಇದನ್ನು ವಿಫಲನಾಗಿದ್ದೇನೆ ಈ ಈ ಪರೀಕ್ಷೆಯಲ್ಲಿ ನಾನು ವಿಫಲನಾಗಿದ್ದೇನೆ. ಇದರಿಂದಾಗಿ ನಾನು ಮುಂದಿನ ಪರೀಕ್ಷೆಗೆ ಹೋಗುತ್ತಿದ್ದೇನೆ ಅಂತ ಹೇಳ್ಬೇಕು.
ಹಾ ಹಾ.
ಫುಲ್ ವಡಿಯೋ ರೆಕಾರ್ಡಿಂಗ್ ಎಲ್ಲಾರದು ಎಷ್ಟು ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡತಾರೆ ಎಲ್ಲಾರದು ವಿ ಡಿಯೋ ರೆಕಾರ್ಡಿಂಗ್ ಇರುತ್ತೆ.
ಹಾ
ಹ್ಮ ಹ್ಮ್
ಆದೇರೆ ನಾಲ್ಕರಲ್ಲಿ ಎರಡು ಆಗ್ಬೇಕಾ ನಾವು.
ಹ ಈ ನಾಲ್ಕರಲ್ಲಿ ಯಾವ್ದಾದ್ರು ಎರಡು ಪಾಸ್ ಆದ್ರೆ ನೀವು ಕ್ವಾಲಿಫೈ ಆಗ್ತೀರ.
ಹ್ಮ ಆದ್ರೆ ಕಂಪಲ್ಸರಿ ಇದ್ದಿರೋದು.
ಕಂಬ ಹಾತ್ಲೇಬೇಕು.
ಕಂಬ ಹತ್ಬೇಕು ಅದ್ ಬಿಟ್ಟು ಇನ್ ಮೂರಲ್ಲಿ ಒಂದಾದ್ರೆ ಸಾಕು. ಹ್ಮ್
ಅದಾದ ಆದ್ಮ್ದ್ ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ನಿಮ್ ಮಾರ್ಕ್ಸ್ಮೇಲೆ. ಜಾಯ್ನಿಂಗ್ ಲೆಟರು ಬರುತ್ತೆ.
ಡೈರೆಕ್ಟ್ ಹ್ಮ್.
ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇೇಶನ್ ಆದ್ಮೇಲೆ ಏನಿಲ್ಲ ಜಾಯನಿಂಗ್ ಲೆಟರ್ ಬರುತ್ತೆ.
ಸ್ಯಾಲ್ರಿ ಎಲ್ಲ ಎಷ್ಟ್ ಕೊಡ್ತಾರೆ.
ಸ್ಯಾಲರಿ ಫಸ್ಟು ಏಯ್ಟೀನ್ ಥೌಸಂಡ್ ಅಂತ ಹೇಳವ್ರ.
ಹ್ಮ್
ಹೋಗ್ತವತ ಇನ್ಕ್ರಿಮೆಂಟ್ ಆಗುತ್ತ.
ಹ್ಮ್ ಹ್ಮ್. ಸರಿ ಅಂಗಿದ್ರೆ.
ಹ್ಮ್ ಸರಿ ಆಯ್ತು.